ಕೆಲ್ಸತದಾ
ಹ ಹಾ ಸ್ವಲ್ಪ ಜೋರಾಗ ಮಾತಾಡಿ ಕೇಳಿಸತ ಅಲ್ಲ
ಹೌದಾ ಇವತ್ತ
ಇವಾಗ ಹ್ಮ್ ಇವಾಗ ಕೇಳಿಸ್ತೈತೆ
ನನ್ ಧ್ವನಿ ಏ ಡಬಲ್ ಕೇಳಿಸತಾ ಇಲ್ಲತಾನ
ಹ್ಮ್ ಹ್ಮ್ ಏನಿಲ್ಲ.
ಚೆನ್ನಾಗೆ ಕಲ್ಸತಿದ್ಯಾ
ಹ್ಮ್ ಕರೆಕ್ಟ್
ಹ್ಞ ಓಕೆ ಓಕೆ ಆಯಿತು ಏನ್ ಸಮಾಚಾರ ಬೆಳಗ್ಯಿಂದ ಎಲ್ಲಿ ಕಲ್ತ ಹೋಗ್ಬಿಟ್ಯಾ
ಹ
ಬೆಳಗ್ಗೆಯಿಂದ ಎಲ್ ಕಳದೋಗಿದ್ಯಾಾ ಒಂದೆ
ಬೆಳಿಗ್ಗೆಯಿಂದ ಮನೇಲ್ಲೇ ಇದ್ದೆ
ಎಲ್ಲ ನನ್ಗೆ ಮತ್ತೆ ಒಂದ ಫೋನ್ರ ಮಾಡಿಲ್ಲಲ್ಲ ನೀನು
ಹ್ಮ್ ಮಲ್ಕೋಬಿಟ್ಟಿದ್ದೆ
ಕಮಿಟ್ಟಿಯಿದೆ
ಹ್ಮ್
ಹ್ಮ್ ಟಿಫನ್ ಮಾಡಿಬಿಟ್ಟು ನಾನು ಎತ್ಸಿದಾಗ ಅದೇ ನನ್ ಫೋನ್ ಮಾಡಿದ್ನಲ್ಲ ಅವವಾಗ ಎದ್ಬಿಟ್ಟು ಟಿಫನ್ ಮಾಡ್ದ ಒಂದ್ಾದ್ಮೇಲೆ ಮಲಗ್ ಬಿಟ್ಟಿದ್ಯಾಾ
ಮಕೋಬಟ್ಟ
ಎನ್ ಮಾಡಂಟೀನಿ ನೀನ್ ಅಷ್ಟು ಫ್ರೀಯಗ ಬಿಟ್ಬಿಟ್ಟು ಓಣಬಿಟ್ಟವರಲ್ಲಂಗ
ಇಲ್ಲ ಅವರ
ಹ್ಮ್ ಮತ್ತೆ ನಿನ್ಗ ಏನು ತೊಂದ್ರ ಕೊಡುದಿದ್ದಂಗ ಲ್ಲ ಸೈಡ್ಗ ಇದ್ ಬಿಿಟ್ಟಿರ್ತಾರೆ ಹ್ಮ್ ಅಲ್ವಾ
ಹ್ಮ
ಇನ್ನು ಮಲ್ಕೊಂಡೆ ಮಾತಾಡ್ತಾ ಇದ್ದಂಗಿದಯಾ ಹ್ಮ ಅಂತ
ಇಲ್ಲ ಇಲ್ಲ ಎದ್ದಿದ್ದೀನಿ
ಹ್ಮ್ ಎದ್ದೆಯಿಂದಬ್ ಬ ಆಕ್ತಿದಿಯಲ್ಲಿ ಊಟ ಮಾಡದ ಇಲ್ಲ
ಹ್ಮ್ ತಿಿಂದ ಇವಳ
ಏನು ಮಾಡಿದ್ರಿ ಬೆಳಿಗ್ಗೆ ಹೋಟೆಲ್ ಊಟ ಹ್ಞೂ
ಅನ್ನ ಸಾಂಬಾರ್
ಅನ್ನ ಸಾಂಬಾರ
ಹಾ
ಹ್ಮ್ ಹೌದಾ ಏನ್ ಚಂಬಾರು ಯಾರ್ ನಿಮ್ ಆಂಟಿ ಮಾಡಿದ ಹ್ಮ ನಮ್ದು ಅನ್ ಅಣ್ಣ ರಸಂ
ಹಾ
ಇವತ್ತು ಭಾನುವಾರ ಅಲ್ವಾ ಅದಕ್ಕೆ
ಇದು ನಾನ್ ವೆಜ್ ಕೊಡಲ್ವಾ
ಹ್ಮ ಚಿಕನ್ನು ಮಟನ್ನು ಅದೇ ಹೇಳಿದಾರಂತೆ ಅವರು ಇನ್ನು ಮಾಡ್ಕೊ ಬತ್ತಾವ ಅವ್ರ
ಹೌದಾ
ಹ್ಮ್ ನಮ್ ಪಿಜಿಲ್ಲಿ ಮಾಡಲ್ಲ ಬಿ ಡವಾ ನಿಮ್ಮ ಅಸ್ಲಲ್ಲಾದ್ರೆ ಮಾಡ್ತಾರೆ ವಾರಕ್ಕೊಂದಸಲಿ ಮಾಡ್ತಾರ
ಹಾ ಮಾಡ್ತಾರೆ ನಿಮ್ ಪಿಜೀರ್ ಮಾಡಲ್ವಾ ಹಂಗಾದ್ರೆ
ಹ್ಮ್ ಹ್ಮ್ ಹೊರ್ಗಡೆಯಿಂದ ಬೇಕ್ರೆ ತಂದ್ಕೊಂಡು ತಿನ್ಬೋದಷ್ಟೆ ನಮ ಪಿಂಚಲ್ ಮಾಡದಿಲ್ಲ ಹಗೆ ಮಾಡ್ಬೋದು ಇವರೆಲ್ಲಾ ದುಡ್ಡು ಉಳ್ಸೋದಿಕ್ಕೆ ಎಲ್ಲ ಡ್ರಾಮಾ ಅಷ್ಟಾಗಿ ನಾಟಕ ಮಾಡ್ತಾರೆ
ಹ್ಮ್
ಹಾಕದಿಲ್ಲ ಅದನ್ನ ಮೊದ್ಲಿಂದನೂ ಹಂಗೆ ಮಾಡ್ಸೋದಿಲ್ಲ ಅಂತ
ಹ
ಬೇಜಜಾನ್ ಸುಳ್ಳು ಹೇಳ್ತಾರ ವಿಜಯವನರ್ ಹ ಏನ್ ನಾನ್ ಬಂದಾಗ ನಾನು ಎರಡ್ ಸಾವಿರ್ ನಾಲ್ಕ್ ಇಪ್ಪತ್ ನಾಲ್ಕರಲ್ಲಿ ಬಂದಿದ್ದು ಆ ಹತ್ತು ಇಪ್ಪತ್ನಾಲ್ಕು ನವೆಂಬರ್ ಏಳನೇ ತಾರೀಕನ ಬಂದಿದ್ದ್ ನಾನು ಪಿಜಿಗೆ ಹ್ಮ ಅವತ್ತಿಂದ ಇಲ್ಲೇ ಇದ್ದೀನಿ ಒಂದ್ ದಿನನುೂ ಏನು ಅದ್ರ ಬಗ್ಗೆ ಮಾತಾಡ ಇಲ್ಲ ಬರೀ ಅದೇ ಸಿಹಿ ಮಾಡಿಸತಾರಪ್ಪಾ ಯಾವಾಗೋ ಅವ್ರ ಮಕ್ಳ ಬರ್ತ್ಡೇ ಶು ಇದ್ದಾಗ ಏನಾದ್ರೂ ಆಮೇಲೆ ಹಬ್ಬ ಹಬ್ಬ ಕೂಟಾನೇ ಇರಲ್ಲ ನಮ್ಮ್ ಪಿಜೆಲ್ಲಿ ಶಿವರಾತ್ಗ ಇರಲ್ಲ ಯುಗಾದಿಗ ಇರಲ್ಲ ಆಮೇಲೆ ಎಂತ್ದ ಆಯ್ದ್ ಪೂಜೆಗೆರಲ್ಲ ಹೊರಗ ಹೊಗಡೆ ಊಟ ಮಾಡ್ಕೋಬೇಕು ನಾವು ಮತ್ತೆ ಅಂದ್ರೆ ಏನ್ ಮಾಡೋದು
ಅವ್ರೆಂತು ಊಟ ಕೊಡಲ್ಲ ಅವವತ್ತು
ಅವರು ಆತರ ಶರತ್ ನಮ್ಮ್ಮೇಲೆ ಅವಾಗ್ಲೇ ನಾವು ಏನು ಸೇರ್ಕೊಂಡವಲ್ಲ ಪೀಚಿಗೆ ಅವಾಗ ಹೇಳಿದ್ರು ಹಬ್ಬಗಳಲ್ಲಿ ಇತತ ಹಬ್ಬ ಅಂತ ಅವ್ರು ತೋರ್ರಿಸಿದ್ರು ಊಟ ಇರಲ್ಲ ನೀವು್ ಹೊರಗಡೆ ತಿನ್ಕೋ ಹೊರ್ಗಡೆ ಅಂತ ಹೇಳಲ್ಲ ಎಲ್ಲ ಊಟ ನಾವು ಕೊಡಲ್ಲ ಅಂತ ಅದ್ರರ್ಥ ಅದೇ ತಾನೆ ಅವ್ರ ಕೊಡಲ್ಲ ಅಂತ ನಾವು ಉಪವಾಸ ಇರಕ್ಗುತ್ತ ಹೋಗ್ತಾನೆ
ಹ್ಮ್ ಇನ್ ದಿನ ಊಟ ಚೆನ್ನಾಗೆ ಇರುತ್ತಾ
ದಿನಾ ಊಟ ನೀನ್ ಅವತ್ತು ಊಟ ಮಾಡಿದಯಲ್ಲ ಹಂಗೆ ಒಂದಾ ಒಂದು ತಿಂಗಳಗ ಒಂದ್ಸಲ ಹದ್ನೈದು ದಿನಕ್ಕ ಒಂದ್ಸಲ ಇಲ್ಲ ಒಂದು ವಾರಕ್ಕೊಂದ್ಸಲ ಹಗೆ ಚೆನ್ನಾಗಿರುತ್ತ ಅಷ್ಟೆ ಇನ್ನು ಯಾವಾಗ್ಲೂ ಮಾಮೂಲಿ ಅದೇ ರುಚಿ ಅದೇ ಉಪ್ಪು ಅದೇ ಖಾರ ಅದೇ ಹುಳಿ ಹ್ಮ್ ಹೌದು ನಮ ಕಣ್ಣಲ್ಲಿ ನೀರ್ ಹಾಕ್ ಕಲ್ದಿದಂಗ ಊಟ ಮಾಡ್ತೀನಿ ಅಷ್ಟೇ ಏನೇನಿಲ್ಲ ಅದಕ್ಕೆ ನಿನ್ಗೆ ಹೇಳಿದ್ದು ಅಲ್ಲ ಎಲ್ಲಾದ ಇದ್ರ ಒಂದ ಮನೆ ಸಿಕ್ಕಿದ್ರೆ ನೋಡು ನೋಡು ಅಂತ ನಾನನ್ ಇವಾಗ ಬೇರೆ ಕಡೆ ನೋಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಕೆಲ್ಸ ಅಲ್ಲಿ ಬಿಟ್ಟೆ ಇನ್ನೊಂದ್ ತಿಂಗ್ಳ ಐತೆ ಆ ತಿಂಗಳ ಒಳಗೆ. ಹೊಗಡೆ ಎಲ್ಲಾದರೂ ಇಲ್ಲೇ ಹತ್ತತ್ರದಲ್ಲೇ ಹುಡ್ಕೊಂಡು ಮನೆ ಮಾಡ್ಕೋಬೇಕಪ್ಪ ಈ ಪೀಜಿ ಊಟನ್ ತಿಂದರೆ ನಾನ್ ಅಷ್ಟೇ. ಇವಾಗ್ಲೇ ನನ್ಗೆ ರಕ್ತ ಎಲ್ಲಾ ಕಡಿಮೆ ಆಗ್ಬಿಟ್ಟೈತೆ.
ನನ್ಗು ಅಷ್ಟೆ.
ಮತ್ತಷ್ಟೇ ಆರಕ್ಕೈತೆ ಆರುವರೆನೂ ಆರೊ. ಎಲ್ ಬಿದ್ದೋಗ್ತೀನೋ ಯಾವಾಗ ಬಿದ್ದೋಗ್ತೀನೋ ಅಂತ ನಂಗೆ ಗೊತ್ತಿರಲ್ಲ.
ಆರ ಇರೋದು.
ಹ್ಮ ಆರೂವರೆನೂ ಇನ್ನು ಅಷ್ಟೇ ಇರೋದು.
ಅಮ್ಮ ಅಷ್ಟೂನ್ ಕಡಿಮೆ ಇರ್ಬಾರ್ದು.
ಮತ್ತ ಏನ್ ಮಾಡದು ಇಲ್ಲಿ ತಿನ್ನವಾರ ಇಂತ ಅನ್ನಕ್ಕೆ ಮೂರ್ ತುತ್ತ್ ತಿಂತೀನಿ ನಾಲ್ಕ ತುತ್ಗೇ ಬೇಜಾರ್ ಆಗುತ್ತೆ ಎತ್ತತ್ತ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದ್ಬಡ್ತಿನಿ. ಬೈತಾರ್ ಡಾಕ್ಟ್ರು ಹಿಂಗೆ ಆದ್ರೆ ಬಿದ್ದಹೋಗ್ತಿರಿ ನೀವೆ ಎಲ್ಲಾದ್ರು ಅಂತ. ಅಲ್ರಾಡಿ ಒಂದ್ ಮೂರ್ ನಾಲ್ಕ್ ಕಡೆ ಬಿದ್ದಿದ್ದೀನಿ ಹಿಂದೆ. ಹಿಂದಿನ್ ವರ್ಷ ಡಿಸೆಂಬರ್ ಅಲ್ಲಿ ಒಂದ್ಸಲ ರೋಡಲ್ಲಿ ಬಿದ್ದಿದ್ದೆ. ಫುಲ್ ಎಲ್ಲಾ ತರಚ್ಕೊಂಡ್ ಹೋಗಿತ್ತು ಕಾಲು ಕೈ ಎಲ್ಲ. ಇಲ್ಲೇ ನಮ್ಮ ಪಿಜಿ ಯಿಂದ ಒಂದ ಸ್ವಲ್ಪ ಮುಂದೆ. ಕೈಕಲ್ಲನ ತರ್ಚ್ಕೊಂಡ್ ಒಂದ್ ತಿಂಳ ಎಂದಿರ್ಲಿನ ಮೇಲಕ್ಕೆ. ಹಂಗ ಹೋಗಿತ್ತು ಅವಾಗ ಒಂದ ಸ್ವಲ್ಪ. ಜಾಸ್ತಿ ಬ್ಲಡ್ಡೇ ಹೋಗಿತ್ತು ಕಾಲಲ್ಲೆಲ್ಲ ಜಾಸ್ತಿ ಡ್ಯಾಮೇಜ್ ಆಗಿತ್ತು. ಹ್ಮ್ ಹಂಗೆ. ಅದಕ್ಕೆ ನೋಡ್ಬೇಕಪ್ಪಾ ನೋಡು ಒಂದ್ ಸ್ವಲ್ಪ ನೀನುನು. ಅ ಲಗ್ಗೇರೆ ಸೈಡ್ ನೋಡು ಕಾಮಾಕ್ಷಿ ಪಳ್ಳಿನ ಲ ಯರಾನಾ ಯಾರನಾರು ಕೇಳು ನಿನ್ ಫ್ರೆಂಡುಗಳು ಇತಾರಲ್ಲ.
ಹಾ ಬಾಡಿಗೆ ಜಾಸ್ತಿ ಆದ್ರು ಪರವಾಗಿಲ್ವಾ.
ಹೇ ಬಾಡಿಗೆ ಒಂದ್ ಐದ್ ಸಾವಿರಕ್ಕಿಂತ ಮೇಲೆ ಬೇಡ. ಐದು ಮಾ ಇನ್ನು. ಐದು ಅಂದ್ರೆ ಇನ್ನೊಂದ್ ಸಾವಿರ ಸೇರ್ಸ್ಕೊ ಹಂಗು ಹಿಂಗೊ ಒಂದ್ ಆರ್ ಸಾವಿರ ಅಂದ್ರೆ. ಸರಿ ಸರಿ ಅದಕ್ಕಿಂತ ಮೇಲೆ ಅಂದ್ರೆ ಜಾಸ್ತಿ ಆಗತ್ ನೋಡ್.
ಅಲ್ಲ ನಿಮ್ ಪಿಜಿಗ್ ಎಷ್ಟ್ ಕೊಡ್ತೀರಾ ತಿಂಗ್ಳ ತಿಂಗ್ಳ.
ನಮ್ ಪಿಜಿದು ಊಟದ್ದು ಸಪ್ರೇಟ್ ಎಲ್ಲಾ ಸೇರಿಸಿ ಒಂದು. ಆರ್ ಬರುತ್ತೆ ಆರೂ ಆರವರೆನೂ.
ಹಾ ಹಂಗಾದ್ರೆ ಇನ್ ಮನೇಲ್ಲೇ ಮಾಡ್ಕೊಂಡ್ ಮನೇಲ್ಲೇ ಆರಾಮಾಗಿ ಇರ್ಬೋದು.
ಕೇಳಿದ್ದ ನಿನ್ಗ್ವತ್ತು. ಹೆಂಗಂದ ನೀನು ಬರ್ತಯಲ್ಲ ಬರ್ತಯ ಬರಲ್ವಾ.
ಹ್ಮ್ ನೀವ್ ನ ಒಪ್ಪನ್ ಕನ್ವಿನ್ಸ್ ಮಾಡದ್ರೆ ಖಂಡಿತ ಬರ್ತೀನಿ.
ನಿಮ್ಮಪ್ಪಾ ಹೆಂಗ ಹೇಳ್ತಾರೆ ಇ್ಯೋ ಇಲ್ಲೇ ಬರ್ತಾರ ಬಿಡ್ರಿ ಅವ್ರ ಆಂಟಿ ಅವ್ರ ಮನೆಗೆ ಅಲ್ಲೇ ಇತಾಳೆ. ಯಾವಾಗಾರು ಬೇಜಾರಾದಾಗ ಹುಷರಿಲ್ದೆರೊವಗ. ಮೇಡಮ್ ಅವ್ರ ಹಂಗ್ ಬಂದ್ ಹಂಗೆ ಹೋಗ್ಲಿ ಅಲ್ಲೇನಕ್ ಇವಾಗ ಬೇರೆ.
ಹಂಗೆನ್ ನನ್ನಲ್ಲ ಅನ್ಸುತ್ತೆ ನನ್ ಪ್ರಕಾರ‌. ಇದ್ದು ಓದ್ಕೊ ಚೆನ್ನಾಗಿ ಒಂದ್ ಕಡೆನೇ ಇದ್ದಿ. ನೆಟ್ಟಗೆ ಅಂತಾರೆ ಅನ್ಸುತ್ತೆ.
ಹೌದಾ ಮೊನ್ನೆ ಬಂದಾಗ ಏನೇನ್ ಹೇಳಿದ್ರು. ಯಾಕ ಇಲ್ಲೆ ಇದಯಾ ಅಂತ ಏನಾರು ಕೇಳಿದ್ರ ಅವ್ರಿಗೂ ಗೊತ್ತಿರು
ಅಂದರೆ ಹ್ಮ್ ಅದು ಅದ ಅವಾಗೂ ಹೋಗುವ ಅಂತ ಅಂದ್ರು ನಾ ಇವು ಜನವರಿಯಿಂದ ಕಂಟಿನ್ಯೂಸ್ ಆಗಿ ಐ ತಿಂಗಳು ಅಲ್ಲೇ ಇದ್ದೀನಿ ನಾನ್ ಸಂಡೇನುೂ ಬರ್ತಿರ್ಲಿಲ್ಲ ಈ ನಡುವೆ. ಬಿಟ್ಟಿ ಅದಕ್ಕೆ ನನ್ ಕೈಲ್ಲಿ ಆಗಲ್ಲ. ಮಾಡ್ಕೊಂಡ್ಿರೋದಕ್ಕೆ ಒಂದ್ ಸ್ವಲ್ಪ ಆದ್ರ ನಮ ಇರಕ್ ಆಗಲ್ಲ ಅಲ್ ಲಾಸ್ಟ್ಲ್ಲಿ ಮನೆಯಲೇ ಇ ತುಂ ಸ್ವಲ್ಪ ದಿವ್ಸ ಇಂಗೆಲ್ಲಾ ಓಡಾಡಿದ್ರೆ ಲೇಟ್ ಆಗುತ್ತೆ ನನ್ಗೆ ರಾತ್ರಿ ಆಗುತ್ತ ಅಷ್ಟ್ ದುಹೌದು
ನಿನ್ಗೇ ನಿಮ್ಮ ಹ್ಮ
ಫುಲ್ ಕತ್ಲೆ ಆದ್ರೆ ಯಾರು ಇರಲ್ಲ ಆ ರೋಡಲ್ಲಿ ಕಷ್ಟ ಆಗತ್ತೆ
ಯಾವ ರೋಡಲ್ಲಿ ಅದೇ ನೀನು ಎಲ್ಲೇಳು ನಿಮ್ಮ ಆಂಟಿ ಮನೆಗ್ ಬರುತ್ತ ಹ್ಮ್ ಹ್ಮು ಅಲ್ಲಿ ಅಷ್ಟೊತ್ತಲ್ಲಿ ಏನುಕ್ ಹೋಗಿರ್ತೀಯ ನೀನು
ಹೋದ್ರೆ ಇವ ಹಾ ಇಂಟರ್ನ್ಶಿಪ್ ಮುಗಸ್ಕೊಂಡ್ ಮನೆ ಅಷ್ಟ್
ಅದಕ್ಕೋಸ್ಕರ ಇಂಟರ್ನ್ಶಿಪ್ಗೋಸ್ಕರ ಮನೆಗ್
ಹ್ಮು ಇಲ್ಲಾಂದ್ರೆ ಅಲ್ಲೇ ಹಾಸ್ಟ್ಲಲ್ಲೇ ಇಕ್ತಿದ್ರು ನಾನೆಯ
ಹ್ಮುಮ್ ಹೌದಾ
ಹ್ಮುಮ್
ಹ್ಮೂಮ್ ಸರಿನಪ್ಪ ಅದೇ ನನ್ಗೆ ನೀನ್ ನೋಡು ಹಾಸ್ಟ್ಲಿಗೆಲ್ಲಿ ಊಟ ಮಾಡ್ಕೊಂಡೆ ಅವರು ವಾರಕ್ಕೊಂದ್ಸಲಿ ಕೊಡ್ತಾರಾ ಎಷ್ಟೊಂದ್ ಮೂರು ಪೀಸ್ ಕೊಡ್ತಾರ
ಹ್ಮು್ಮ್
ಮೂರ ನಾಲ್ಕು ಪೀಸ
ಹ್ಮುಮ್
ತಿನ್ನೋವಷ್ಟ್ ಕೊಡಲ್ಲ ಬಿಡು ಸಾಂಬಾರ್ ಆದ್ರೆ ಕೊಡ್ಬೋದೇನಲ್ವಾ
ಹ್ಮುಮ್
ಹ್ಮುಮ್ ಪೀಸ್ ಮಾತ್ರ ಮೂರ್ ಕೊಡ್ತಾರೆ ಹ್ಮ್ ಹ್ಮ್ ಹಾ ಒಂದ್ ವಾರಕ್ ಒಂದ್ಸಲ ಆದ್ರು ಕೊಡ್ತಾರೆ ನಮ್ದು ವರ್ಷಗಳು ಇಲ್ಲ ಯಾವತ್ತೂ ಇಲ್ವೇಇಲ್ಲ ಪರ್ಮನೆಂಟಗೆ ಒಂದಿನಾನೂ ಇಲ್ಲ ಆತರ ನಮ್ ಹಾಸ್ಟ್ಲಲ್ಲಿ ನಾನ್ ಬರೀ ಇದ್ ಯಾವ್ದೋ ಉಪ್ಪು ಹುಳಿ ಖಾರ ಏನು ಇಲ್ಲ್ದೆಇರೊ ಊಟ ತಿಂದು ತಿಂದು ಸುಸ್ತಾಗಬಿಟ್ಟೀನಿ ಅದಕ್ಕೆ ನಂಗ ಆರುಕ್ಕಿರೋದು
ಹ್ಮೂ ಹೌದು
ಹ್ಮು ಅದಿಕ್ಕೆ ನೋಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಪ್ಪಾ ಒಟ್ಟಲ್ಲಿ ಈ ಇದ್ರಲ್ಲಿ ಶತಾಯಗತಾಯ ಮತ್ತೇ ನಾವ್ ಮಾಡ್ಕೊಳ್ಳೇಬೇಕು ಈ ತಿಂಗ್ಳು ಇಲ್ಲ ಮುಂದಿನ ಈ ತಿಂಗ್ಳು ಆಗಲ್ಲ ಬಿಡು ಹೆಂಗೋ ಇಲ್ಲ ಇರ್ತಿನಿ ಮುಂದಿನ ತಿಂಗ್ಳು ಅದ್ರು ಮುಂದಿ ತಿ ತಿಂಗ್ಳ ನೋಡ್ಲೇಬೇಕು ನನ್ ಎರ್ ಸಾವ್ರದ ಇಪ್ಪತ್ ನಾಲ್ಕರಲ್ಲಿ ಬಂದಿರೋದು ಅಂದ್ರೆ ಲೆಕ್ಕ ಹಾಕೋ ಒಂದೂವರೆ ಒಂದೂವರೆ ವರ್ಷ ಆಗೋಯ್ತು ಒಂದುವರೆ ವರ್ಷಇಂದ ಬರೀ ಸಪ್ಪೇ ಊಟ ತಿನ್ಕೊಂಡ್ ತಿಂನ್ಕೊಂಡ್ ಬೇಜಾರಾಗಬಿಟ್ಟೈತೆ
ನಾನ್ ಮೂರು ವರ್ಷದಿಂದ ತಿಂತಾ ಇಲ್ವಾ
ನಿಲ್ಲ ಆ ನಿಮ್ಮ ಊಟ ಚೆನ್ನಾಗಿರುತ್ತ್ ನಮ್ ಹಸ್ಟ್ಲಲ್ಲಿ ನಮ್ಮ ನಮ್ ಪಿಜಿಯಲ್ಲಿ ನೋಡಿಯಲ್ಲ ನೀನು ಹ ನಿನ್ಗೆ ಈ ಊಟನೇ ಚೆನ್ನಾಗಿರುತ್ತಾ
ನಮ್ದುಕ್ ಕಂಪೇರ್ ಮಾಡಿದ್ರೆ ಓಕೆ ಅನ್ಬೋದೇನೊ
ಹ್ಮು ಹೌದಾ ಮತ್ ನೋಡದ್ರಾ ನನ್ಗೆ ಹೇಳ್ತಿಯ ಹ್ಮು ನಮ್ ಊಟ ಏನ್ ಚೆನ್ನಾಗಿರಲ್ಲ ಆದ್ರೆ ಕಣ್ ಮುಚ್ಕೊಂಡ್ ತಿನ್ಬೇಕಷ್ಟೆ ಹಂಗಿರದ್ ಎಷ್ಟೋ ಸಲಿ ನಾನು ಊಟನೆ ಮಾಡಿಲ್ಲ ಗೊತ್ತಾ ಹೊರ್ಗಡೆ ಹೊರ್ಗಡೆನೂ ನಾನ್ ತಿನ್ ನಲ್ಲ ನಿಮ್ಗು ಗೊತ್ತಾನೆ ಬಂದ್ಬಿಡ್ತೀನಿ ಸುಸ್ತಾಗಿರುತ್ತೆ ಕಾಫಿ ಅದು ಸಂಜೆ ಟೀ ಮಾಡ್ತಾರದುನ್ನ ಕುಡಿಯಲ್ಲ ಕಾಫಿ ಬೆಳಿಗ್ಗೆ ಒಂದ್ಚೂರು ಎತ್ತಿಟ್ಟೊದ್ರೆ ನೆನ್ಪ ಪಿದ್ರೆ ಹು ಎತ್ತಿಟ್ಹೋಗ್ತಿನಿ ಟೈಮ್ ಆಗ್ಹೋಗಿದ್ರೆ ಹಂಗೆ ಹೋರ್ಟೊಗ್ತಿನಿ ಅವಾಗೇನಾದ್ರು ಎತ್ತಿಟ್ಟೋಗಿ ಅದ್ ಕುಡಿಬೇಕು ಅಂತ ಅಂತ ಮನ್ಸಿದ್ರೆ ಸ್ವಲ್ಪ ಕಾಯಿಸ್ಕೊಂಡ್ ಕುಡಿತೀನಿ ಕುಡ್ದ್ ಬಿಟ್ಟು ಹಂಗೆ ಮಲ್ಕೊಳ್ಳದೆೇ ಸುಸ್ತಾಗಿರುತ್ತಲ್ವಾ ಮಲ್ಕೊಂಡ್ರೆ ತಿರ್ಗಾ ಹತ್ತುವರೆಂಗೆ ಎದ್ದ ಎದ್ದೋಳಕ್ ಎದೋಳಕ್ ನೆನಪಾಗಗ್ತೈತೆ ಎದ್ರೆ ಅ ಮನ್ಸಿದ್ರೆ ಊಟ ಮಾಡೋದು ಇಲ್ಲ ಅಂದ್ರೆ ಹಂಗೆ ದಬಾಕೊಳ್ಳೊದು ಮತ್ ನಾಲಕ್ ಗಂಟೆಗೆ ಎದ್ದಳೋದು ರೆಡಿ ಆಗದು ಲಾಸ್ಟ್ ಒಂಚೂರು ರೆಡಿ ಆಗದು ಓಡೋದು. ಅದು ನನ್ನ ವೇಳಾಪಟ್
ನಾಲ್ ಗಂಟೆಗ ಎದ್ದೇಳ್ತೀರಾ ದಿನಾನು.
ಮತ್ತೆ ನಾಕೋ ನಾಕೋ ವರೆ ಇಲ್ಲ ಐದ್ ಗಂಟೆ. ಬೇಜಾರಗಗ್ತೈತೆ ಅಂದ್ರೆ ಮತ್ ನನ್ ಇಿಲ್ಲ ಇದ ಇರೋಕ ಇಲ್ಲ ನಾಕ ಗಂಟೆಗೆ ಗೆದ್ದಿಲ್ಲ ಅಂದ್ರ ಮತ್ ನಾನನ್ ಏನಾದ್. ಹ್ಮಸ ಏಳುವರೆ ಹಂಗ್ಬಿಟ್ರೆ ದೂರ ಆಗುತ್ತ ಅಲ್ಲ ಹೋಗೋಕೆ.
ಹಾ ಮತ್ತೆ ಎಷ್ಟು ಗಂಟಗ್ ಬಿಡ್ಬೇಕು.
ಏಳುವರೆ ಮೇಲೆ ಬಿಟ್ರೆ ಹಾಗಗಲ್ಲ ಏಳುವರೆ ಒಳಗೇ ಬಿಡ್ಬೇಕಿಿಲ್ಲ ನನ್ ಪಿಜಿ. ಹ್ಮ್ ನಾಲ್ಕ ಗಂಟಾಗ ಎದ್ದೊಳ್ಳೆ ಬೇಕು ಎದೊಳ್ಳಿಲ್ಲ ಅಂದ್ರೆ ಮತ್ತೆ ಸ್ನಾನ ಮಾಡ್ಕ ಕೊಡಕ ಆಗಲ್ಲ ಅವಾಗ ಬ್ರಶ್ ಮಾಡ್ಕ ಕಕೊಂಡು ಐದೂರೆ ಆರು ಗಂಟೆಗೆ ಗೆದ್ಬಿಟ್ರೆ ಬ್ರಷ್ ಮಾಡ್ಕೊಂಡು ಓಡು ಓಡು ಓಡು ಅನ್ಬೇಕು. ಅಲ್ಲ ಉಜ್ಕೊಂಡು ಮುಖ ದೊಡ್ಡ ದೊಡ್ಡ್ದಾಗ ತೊಳ್ಕೊಂಡು ಆ ಸೀರೆ ಬರೇ ಉಟ್ಕೊಬೇಕು ಅದೊಂದ ದೊಡ್ಡ ತಲೆ ನೋವ ನನ್ಗೆ ಅವರು ನಮ ಪ್ರಿನ್ಸಿಪಲೂ. ಸೀರೆ ಉಟ್ಕೊಂಡ್ ಬರ್ಲೇಬೇಕು ಎಲ್ಲಾ ಟೀಚರ್ಸ್ ಉಟ್ಕೊ ಬರ್ತಾರಲ್ಲಾ ನಿಮ್ಗೊಬ್ಬ ಒಬ್ಬರ್ಗೆ ಹೆಂಗ ಅದೆಲ್ಲ ಕೊಡಕ್ ಬರಲ್ಲ. ಅವಕಾಶ ಅಂತ ಹೇಳ್ತಾರೆ. ಏನೆಲ್ಲಾ ಅವರು ಕೇಳಿದ್ರು ಅವ ನನ್ ಮಾತೆ ಕೇಳೋಂಗಿಲ್ಲ ನಮ್ಮ ಪ್ರಿನ್ಸಿಪಲ್. ಹಂಗ ಹೇಳ್ತಾರ ಹಂಗೆಲ್ಲಾ ಕೊಡಕ್ ಬರಲ್ಲ ಮೇಡಮ್. ಅಂತ ಅಂತಾರೆ ಓ ಆಯ್ತು ಬಿಡ್ರಿ ಅಂತಂದೆ ನಾನು.
ಹ್ಮ.